ಹಲೋ
ಹಲೋ ಹಾ ಹೇಳ ಕೇಳಸುತ್ತೆ.
ಹಾ ಕೇಳಸುತ್ತೆ.
ಹ್ಮ್
ಏನ್ ಮಾಡ್ತದಯ
ಏನಿಲ್ಲ ಕೆಲ್ಸ ಮಾಡಕತ್ತಿದ್ದ
ಹ್ಮ
ಅದೇ ಅದು ಬಗ್ಗೆ ಫುಲ್ ಇನ್ಫಾರ್ಮೇಶನ್ ನಂಗೆ ಗೊತ್ತಾಗ ಹೊಲ್ದು
ಇನ್ಫಾರ್ಮೇಶನ್ ಅನ್ನಕ್ ಕೇಳಿ ಏನಿಲ್ಲ ಅದ್ರಲ್ಲ. ಇಷ್ಟ ಹಿಂಗೆ ಕಾಲ್ ಮಾಡೋದು ಅಷ್ಟೇ.
ಅಷ್ಟೇನು ಮತ್ ಅದೇನೋ ಟೈಪಿಂಗ್ ಇರುತ್ತ ಅಂತ ಅಂದಲ್ಲ.
ಅದು ಇನ್ನೂ ಬಂದಿಲ್ಲ ಅದು ಬರುತ್ತೆ ಇನ್ನೊ ಒಂದು ವಾರ ಲೇಟ್ ಅಂತೇಳಿದ್ರು ಅವರು
ಹ್ಮ್ ಹ್ಮ್
ಅದ್ ಬರೋ ತಾನ ಮಾಡ್ಬೇಕ ಅಷ್ಟ ಅಲ್ಲಿ ತಾನೆ ಇದ್ ಮಾಡ್ ಕೊಡೋದಷ್ಟೇ
ಬರುತ್ತೆ ಅಲ್ಲಿ ಬ್ಯಾಂಕ್ ಅಕೌಂಟ್ ನಂಬರ್ ಕೇಳತ್ತೇ ಕೇಳೈತಿ ಇವತ್ತು ಏನಾರ.
ಇಲ್ಲ ಕೇಳಿಲ್ಲ ಏನು ಕೇಳೆ ಇಲ್ಲ ಅದು
ಇವತ್ತು ನಾಳೆ ಅಂದ್ರೆ ಟೂ ಡೇಸ್ ಅದ ಹಾಲಿಡೇಸ್ ಇರ್ತತಲ್ಲಾ ಎರಡು ದಿನ ರಜ್ ಅದಕ್ಕೆ ಇನ್ನ ಏನ್ ಕೇಳಿರಂಗಿಲ್ಲ.
ಹ್ಮ್.
ಹ ಇವತ್ತು ಇಲ್ಲ ನಾಳೆ ಇವತ್ತು ನೈಟ್ ಕೇಳಿಲ್ಲ್ರ ನಾಳೆ ಸಾ ನೈಟ್ಗೆಲ್ಲ ಕೇಳಿರ್ತತೆ.
ಹ್ಮ್ ತಗೋ.
ಅಲ್ಲಿ ಅವಾಗ್ಯ ಇವಾಗ ಎಷ್ಟು ಮಾತಾಡಿವ್ ನೋಡು ಎಷ್ಟು ಎರಡ ಮೂರ್ ಸಲ ಎಷ್ಟು ಮಾತಾಡಿಯಲ್ಲ ಅಲ್ಲಿ ಅಕೌಂಟ್ ನಂಬರ್ ಕೇಳತ್ತಾನೆ ಅಪ್ಲೈ ಮಾಡತ್ತೇಡ ನೀ ಎಷ್ ಅಷ್ಟು ಮಾತಾಡಿ ಅಷ್ಟದು ಅಮೌಂಟ್ ಅವಲ್ಲೇ ಪ್ರೊಸೆಸಿಂಗ್ ಅಂತ ಬರುತ್ತ ಅಲ್ಲಿ.
ಹ್ಮ ಅದು ಅಮೌಂಟ್ ನಮ್ಗ ಡೈರೆಕ್ಟ್ ಅಕೌಂಟಿಗೆ ಬಿದ್ದಿರುತ
ಹಾಂ ಅಕೌಂಟಿಗೆ ಬರುತ್ತೆ ಫೋನ್ಪೇಗೆ ಬರುತ್ತೆ.
ಹ್ಮ್.
ಫಸ್ಟ್ ಟೂ ರುಪೀಸ್ ಹಾಕ್ತಾರ ಕನ್ಫರ್ಮ್ಗೆ. ಬಂದತಿಲ್ಲ ಅಂತ. ಬಂದತ್ತಂದ್ರೆ ಐ ರಿಸೀಡಿ ಟೂ ರುಪೀಸ್ ಅಂತ ಅಲ್ಲಿ ಆಪ್ಷನ್ ಬರ್ತಯ್ತೆ . ಅದು ಕ್ಲಿಕ್ ಮಾಡಿದ್ರೆ ಇನ್ನು ಎಷ್ಟು ಉಳಿಯುತ್ ಇನ್ನು ಎಷ್ಟು ಮಾತಾಡಿರ್ತಲ್ಲ ಅದ್ರದ್ದ ಅಮೌಂಟ್ ಎಲ್ಲ ಹಾಕ್ತಾರೆ ಆಮೇಲೆ
ಹ್ಮ್ ಅಲ್ಲಾ ಇನ್ನೊಂದು ಇನ್ನೊಂದು ಡೌಟ್ ಐತಿ. ನಮ್ ತಮ್ಮ ಆರೀಷ್ ಅದನಲ್ಲ ಆತಗೂನು ಆಪ್ ಡೌನ್ಲೋಡ್ ಮಾಡ್ಸಿನಿ.
ಹಾಂ.
ಹ್ಮ ಡೌಲೋಡ್ ಮಾಡ್ಸಿನ್ ಅಲ್ಲ ಅದು ಟಾಸ್ಕ್ ಬರಂಗ ಮಾಡ್ಸಿದೇನ ಅದನ್ನ
ಹಾ ಅ ಇವತ್ ನೈಟ್ ಆಗುತ್ತೆ ಆದ್ರ. ನೀವ ಫೋನ್ ಮಾಡಿ ಮಾತಾಡ್ಬೋದು ಬರುತ್ತೆ.
ಹ್ಮ್ ಮಾತಾಡಕತೀನಿ.
ಹ್ಮ್ ಮಾತಾಡಿನಿ ಅದ್ರ ಬಗ್ಗೆನೇ ಹೇಳನಿ ಎಲ್ಲಾ ಯ್ಯಾಪನ್ ಬಗ್ಗೆ. ಏನೇನ್ ಹೇಳಿ ಅದನ್ನೇ ಹೇಳಿನ ಅವ್ನಿಗೆ
ಬರುತ್ .
ಹ್ಮ್.
ಹ್ಮ ಕನ್ಫರ್ಮ್ ಇನ್ನು ನಾಳಿಗೆಲ್ಲ ಗೊತ್ತಾಗುತ್ತೆ ತಗ ನಿಮಗೆ.
ಹ್ಮ್ ಅದು ಆ ತದಾನಲ್ಲ ಯು ಪಿ ಐ ಐ ಡಿ ನಂದೇ ಆಗ್ತಾನಂತ ಆತ.
ಯಾರದ.
ನಂದೇ ಐಡಿ ಈಗ ನಂದು ಯು ಪಿ ಐ ಐಡಿ ನನ್ ನನ್ನ ತಕೊತೀನಿ ನನ್ನ ನಂಬರ್ಗೆ.
ಹಾ ನಿನ್ ನಂಬರ್ ನೀ ಹಾ ಕೊಳತ್ತ.
ಹ್ಮ್ ಆತ ನನ್ ಕಾ ಮಾಡತಾನಲ್ಲ ಆತ ಯು ಪಿ ಐ ಐಡಿ ನಂದೇ ಹಾಕ್ತಾನಂತ ಆತಾ ಅಂತ
ಹಂಗೆ ಬರೋಂಗಿಲ್ಲ ಒಂದು ಆ ನಂಬರ್ರಿಗೆ ಒಂದೇ ಅಕೌಂಟ್ ಬರುತ್ತೆ. ನಿನ್ ಕಡೆ ಎರಡು ಇದ್ದಾವೆ ಫೋನ್ಪೇ.
ಫೋನ್ ಪೇ ಎರಡು ಇಲ್ಲ ಒಂದೇ ಇರೋದು
ಮತ್ತೆ.
ಆತದನಲ್ಲ ಅತೊಂದು ಯು ಪಿ ಐ ಆರ್ಡ್ ಹಾಕಲ್ಲ ಅಂತ ನಂದೇ ಆಗ್ತಾನಂತ. ಮ ಅಮೌಂಟ್ ಅದೊಂದು ಅಮೌಂಟ್ ನಂಗೆ ಬರ್ಬೇಕು ಅಂತ ಆತರ
ಹಂಗ್ ಬರಲ್ಲ.
ಬರಲ್ಲನು.
ಹ್ಮ್.
ಕೇಳ ನಿಮ ಫ್ರೆಂಡಿಗೆ ಒಂದ್ಸಲ.
ಬರಲ್ಲ ನಾನ್ ಟ್ರೈ ಮಾಡೀನ ಅವಾಗ ಹಂಗಂದ ನಾನ್ ನಾಲ್ಕೈದ ಹಾಕ ಉಂಟು ಮಾಡನಲ್ಲ.
ಹ್ಮ್.
ನನ್ನ ಎರಡು ಬ್ಯಾಂಕ್ ಅಕೌಂಟ್ ಇದ್ದಾವೆ.
ಹ್ಮ್.
ಹಾ ಎರಡು ನಂಬರ್ ಎರಡು ಕೊಟ್ಟೀನಿ ಇನ್ನ ಎರಡು ನಂಬರ್ದ ಅಮೌಂಟ್ ಐತೆ. ಫೋನ್ ಪೇ ಇಲ್ಲಲ್ಲ ಅದುಕ್ಕೆ ಸುಮ್ನೆ ಯಾರಾರ್ ಇದ ನಮ್ಮ ಫ್ರೆಂಡ್ ಕೊಟ್ಟೆ ನಾ ಹಾಕ ಹೋಗ್ಬೇಕಂಗ
ಹ್ಮ ಈಗ ಆತ ನಂದ ಯು ಪಿ ಐ ಐ ಡಿ ಹಾಕಕ್ ಬರಂಗಿಲ್ಲಾನ ಆತನ್ ಮೊಬೈಲ್ದಾಗ
ಯಾರಾದ್ರೂ ಒಬ್ಬರು ಆಗ್ಬೋದು ಇಬ್ರಾಗ ಒಬ್ಬ್ರ ಆಗ್ಬೋದು ಒಂದ್ ನಂಬರ್ಗ್ ಬರ್ತತಿ ಅಷ್ಟೇ
ಈಗ ನಿಮ ಯು ಪಿ ಐ ಡಿ ಒಂದ್ ಐತಲ್ಲ ನೀ ಆದ್ರ ಆಗ್ಬೋದು ಇಲ್ಲ ಅವ ಅವನು ಅವ್ರಾದ್ರ ಆಗ್ಬೋದು
ಈ ಇಬ್ರು ಹಾಕಂಗಿಲ್ಲೇನು
ಹ ಇಬ್ರು ಅಂದ ಬರಾಂಗಿಲ್ಲ ಅಂಗ
ಹೌದನು ನಾನ್ ಬರತ್ತ ಅನ್ಕೊಂಡಿ ಆತದಾನಲ್ಲ ಯು ಪಿ ಐ ಐಡಿ ನಿಂದೆ ಆಕ್ಬಿಡ್ತೀನ್ ರುಜ ಅದು ದುಡ್ ಅಮೌಂಟ್ ಎಲ್ಲ ಬರ ನಿಂಗೆ ಬರ್ಲಿ ಅಂತ
ಹ್ ಬರಲ್ಲಂದ
ಅದು ಟರ್ಮ್ಸ್ ಕಂಡೀಷನ್ ಅಲ್ಲಿ ಐತೆನಾ ಅದು
ಹಾ ಆಯ್ತು
ಒಳ್ಳೇ ರೀಡ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕದು ರಿಟರ್ನ್ ಹೋಗ ಓದ್ಬೇಕಂದ್ರೆ
ಮತ್ತ ಆಕ್ರಡ್ ಮಾಡುತ್ತೆ
ಮತ್ತೆ ಓದಿದ್ರೆ ನಡತದಲ್ಲ
ಹಾ ನಾಯನ್ ಸುಳ್ಳ ಹಡ್ತೀನ ನನ್
ಹ್ಮ ಹ್ಮ್ ಹ್ಮ ಹ್ಮ ನನಗೇನೋ ಬರುತ್ತ ಅಂತ ಇಲ್ಲಿ ಬಿಡು ಅವೇ ಐಡಿ ಹಾಕ್ತೀನಿ ಇ ಪ್ರಿ ಐಡಿ
ಹ ಓಕೆ ನೀ ಒಂದ್ಸಲ ಈಗ ನಿಮ ಫೋನಿಗೆ ಹಾಕು ಆಮೇಲೆ ಇವಾಗ ಅವನು ಅವ್ರ ಫೋನಿಗೆ ಕೇಳತ್ತಲ್ಲ ಅವಾಗ ನಿಂದೆ ಐಡಿಯಾ ಹಾಕಿ ನೋಡು ಬರುತ್ತಂದ್ರೆ ಓಕೆ ಬಂದಿಲ್ಲ ಅಂದ್ರೆ ಇಲ್ಲ
ಹ್ಮ್ ಅಷ್ಟ್ಮಾರ ತಗ ಫಸ್ಟ್ ಅಂದೆ ಯು ಪಿ ಐ ಐ ಡಿ ಹಾಕ್ಸ್ತೀನಿ ಬಂದ್ರ ಚೆನ್ನಾಗ ಐತಿ ಬರ್ಲಿಲ್ಲ ನಂಗೆನ್ಮಡಕ್ ಆಗುತ್ತೆ
ಹ
ಇದು ನಾನು ಡೈಲಿ ಒಂದ್ ಸಿಕ್ಸ್ ಸೆಕ್ಷನ್ ಮಾಡ್ಕೊಂಡ್ ಕಾಲ್ ಮಾಡಿದ ಫೋರ್ ನೈಂಟಿ ಬಿಡಲ ಪ್ರೀತಿ
ಅಲ್ಲಿ ಬರುತ್ತೆ ನೋಡ ಸೇಮ್ ಏನೋಂತ ಇರುತ್ತಲ್ಲ ಅಲ್ಲಿ ಮೆನಂತಲ್ಲಿ ಕಾ ಕಾನ್ಫರೆನ್ಸರ್ ಡ್ಯಾಶ್ ಕಡ್ ಅಂತ ಬರುತ್ತೆ
ಹ್ಮ್
ನಾ ಅಲ್ಲಿ ಬರುತ್ತೆ ನೋಡು ಅಮೌಂಟು ಅಲ್ಲಿ ಚೆಕ್ ಮಾಡ ನೀ ಮಾತಾಡಿದಂಗ ಸಬ್ಮಿಟ್ ಕ್ಲಿಕ್ ಮಾಡ್ತಿಗಿಲ್ಲಾ
ಹ್ಮ ಸಬ್ಮಿಟ್ ಮಾಡ್ತೀನಿ ಅದ ಗ್ರೀನ್ ಕಲರ್ ಬಂದಾಗ ಸಬ್ಮಿಟ್ ಮಾಡ್ತೀನಿ ಹ್ಮ್ ಇದು ಬ್ಯಾಕ್ ಹೋಗಲ್ಲಲ್ಲ ಇವದು
ಮಿಡಲ್ ಬಟನ್ ಹೊತ್ತ ಹಂಗ್ ಬ್ಯಾಕ್ ಬಂದು ಆಪ್ ಓಪನ್ ಆಗಲ್ಲ
ಹ್ಮ್್ಮ ಮಿಡಲ್ ಹೊತ್ತಿದ್ರೆ ಬೇರೆ ಆ್ಯಪ್ಸ್ ಬರ್ತಾವ ಅದು ಬ್ಯಾಕ್ ಹೋಗಂಗಿಲ್ಲ ಅದೇ ಆ್ಯಪ್ ಅಲ್ಲಿ ಕಾರ್ಯ ಹ್ಯಾಪಲ್ಲಿ
ಹಾ ಬೇರೆ ಬೇರೆ ಆ್ಯಪ್ ಓಪನ್ ಯೂಸ್ ಮಾಡ್ಬೋದು
ಹ್ಮ್ ಹೌದು ಮಾಡ್ಬೋದು ಬರುತ್ತಾ
ಹ್ಮ್ ಇದೇ ಯಾಪ್ ಯೂಸ್ ಮಾಡಕ್ ಬರಂಗಿಲ್ಲ
ಹ್ಮ್ ಚಾಕ್
ಏನ್ ಮಾಡ್ತಿದ್ರ
ಏನಿಲ್ಲ ಕೆಲ್ಸ ಮಾಡಕತ್ತಿದ್ದ್ಯಅವತ್ತು ಕಾಲ್ ಮಾಡ್ದ ನಿರೀಷ ಅದ್ರ ಬಗ್ಗೆ ಪೂರಾ ಇನ್ಫಾರ್ಮೇಶನ್ ಕೇಳಂದ ಅದ್ಕ ನಿಂಗ ಹಚ್ಚಿದೆ
ಹ್ಮ್ ಅಗೆ
ಅಡಗೆ ಮಾಡಾರ್ಬೇಕು ನಿಮ್ದು
ನೀನು ಬಿರಿಯಾನಿ
ಇನ್ ಬಿರಿಯಾನಿ ಮಾಡ್ತಾರ ನಿನ್ ದಿನ ಬಿರಿಯಾನಿ ಮಾಡ್ಸದ ನೀ ನಿಂಗ ಹಂಗೆ ನೀವ ಮಾಡ್ತರೇನಪ್ಪಾ ದನ್ನ ಹೇಳ ಇದನ್ನ ಮಾಡ್ತೀರಂದ್ರೆ ಹೇಳ್ದ ನಾವು ಮಾಡ್ತೀವಿ
ಹಾ
ಹ್ಮ್ ನೀವ್ ಮಾಡದಿಲ್ಲ ಎದೆಲ್ಲ ನಮ್ಗೆ ಫಿಶ್ ಹ ಅಂಬಾ ಅಂಬಾ ಮಾಡೀವ ದಸ್ ನಂಬರ್ ಮಾಡೀವ ನ ಬಾ ಹ್ಮ್
ನಮ್ಗೆ ಊಟ ಮಾಡ್ಸ್ಬೇಕಲ್ ಬಂದ್ರೆ
ಹ್ಮ್ ಏನ್ ಮಾಡ್ತ
ಹ
ಏನ್ ಊಟ ಮಾಡ್ತೀ
ಹಾ ಬಿರಯಾನಿ
ಹ ನೀವು ಊಟ ಮಾಡಸ್ಬೇಕ ಉಣಿಸ
ಏನಾದ್ರೂ ಮಾಡ್ಸ್
ಏನಲ್ಲಪ್ಪ ಊಟ ಮಾಡ್ತೀವಾ
ಹ
ಅಜ್ಜಯ ಏನ್ ಬರ್ತಾರ ನಿಮ್ಮನಿಗೆ
ಬರ್ತಾರ ಅವಾಗ ಒಂದ್ಸಲ ಬರ್ತಾರ ಅವ್ರ
ದೊಡ್ಡಾರ ಹೋಗತಾರ ನೀ ಇಬ್ರು
ಹ್ಮ್
ಹ್ಮ್
ಅಜ ಅಯಾನಾರ ಬರ್ತನ್ ಸ್ವಲ್ಪ ಅಜಾನ ಬಾಳ ಇ ಚಾಷ್ಟೆ ಬರಂಗಿಲ್ಲ ಅವನು ಒಂದ್ ಜಾಸ್ತಿ ಬರಂಗಿಲ್ಲ ಏನಾರ ಹಿಂಗ ಏನಾರ ತಗೊಂಡ್ ಬರ್ತಾನಲ್ಲ ತಿನ್ನಕ ಏನಾರ ಹಿಂಗ ಇಡ್ಕೊಂಡ್ ಹೋಗ್ತ ರ್ದಂ ಹೋಗ್ತನ ಬರಂಗಿಲ್ಲ ಓಡ್ತಾನ ಮನಗೆ ತೆಡಿ ಚಾಚಾ ಮನೆಾಗ ಇಟ್ಟ ಬರ್ತೀನಿ ಆಮೇಲೆ ಬರ್ತಿನನ ಅಂತ ಹೇಳಿ ಹೋಗ್ಬಿಡ್ತ
ಬಾರ ನೋಡಿ ಮಾತಾಡ್ತದೆ ನಿಮಗೆಲ್ಲ
ಹಾ ಮಾತಾಡ್ತೇನೆ
ಹ್ಮ್
ಸಾಲಿ ಹೋಗ್ತಾನ ಎಲ್ಲ ಹೋಗ್ತಾನ
ನಿಮ್ ಬಬಿ ಅಷ್ಟ್ ಮಾತಾಡೋದನು
ಮಾತಾಡ ಕಡಿಮೆ ಏ ಯಾಪ್ ಐತಂತ ಸ್ವಲ್ಪ ಮಾತಾಡ್ತದ ಜಾಸ್ತಿ ಹಾಂ
ನೀ ಯಾ ಕೊತ್ಬಿಟ್ಟೆನಾ ಕಗೂ
ಹ್ಮ್
ಹ್ಮ ಆಕೀ ಎಲ್ಲಾ ಕಡೆಯಿಂದ ಆದ ಮಾತ ಹ್ಮ್ ಇಲ್ಲ ನಮ್ಮ್ ಆಕೆ ಬರ್ತಾಲ್ಲ ಜುಬದಪ್ಪಾ ನಮ್ಮ್ ಮನಿಗೆ ಅಂದ್ರೆ ನಮ್ ದೊಡ್ಡಮ್ಮ ಮನಿಗೆ ಅವ್ರ ಏನ್ ಖುಷಿ ಖುಷಿದ್ ಮಾತಾಡಂಗಿಲ್ಲ ಬರೇ ಜಗಳದ್ದು ನಿಮ್ದು ಮಾತಾಡ್ತಾರ ಮತ್ತೆ ಜಗ್ಗಳದ ಮಾತಾಡ್ತಾರ ಬರ ಇದೆ ಹ ಹಾ ನಮ್ಮ ಮನಿ ಪಾಜಿ ಇದ್ರಲ್ಲ ಬರೇದ ಮಾತಾಡೋ ಮಾಡಿ. ಹ ನಂತ ಸಾಕಾಗೋಗ್ಬಿಟ್ಟಿತ್ತು ಅಮ್ಮ ಏನ್ ಕೇಳ್ಸ್ ಗಡಮ್ಮ ಹಾಕಿದ. ಹೇಳ್ತಿದ್ದೇನೆ ಬರ ಹೇಗೆ ಜಾಗ ವದೆ ಮಾತಾಡ್ತಾರೆ. ಅವಷ್ಟ್ ಚೆನ್ನಾಗ್ ಕ್ಲೋಸ್ ಇದರು ನೋಡು ಜಗಳ ತಕೊಬಿಟ್ರಿ.
ಕ್ಲೋಸ್ ಇದ್ರಿಲ್ಲ ಅವಾಗೆಲ್ಲ.
ಹ್ಮ್ ಎಷ್ಟ ಫೋನ್
ಹ್ಮ
ಜ ತಕೊ್ಬಿಟ್ರ ತ ತಾವ ಜ ತಕೊಂಡ ಜ ಮ್ತನ್ ಹೋಗ್ಬಿ.
ಇವಾಗ ದೂರ ಇದ್ದಾರ ಅವ್ರ.
ಹ್ಮ್ಲ್ ಮಾಡ. ಮನೆಗದರ ಹ.
ಇದ್ರಲ್ಲ ಅದೇನೊ ಒಂದು ಆಕಡೆ ಸೈಡ್ ಇದ್ರಲ್ಲ ಅವಾಗ
ಹ್ಮ್.
ಅದ ಯಾರ್ದನ ಅಲ್ಲ.
ಯಾ ಅಂದಿ.
ನೀವು ಇದ್ದೀರಿ ಅಲ್ಲ.
ಈಗ ನಾವು ಇದೀವಿ ಅಲ್ಲ
ಹಾ.
ಅದು ಬಾಡ ಕತೀವಿ ನಾವು.
ಬಾಡಿಗೆ.
ಹ್ಮ್ ಸವಂತ ಅಲ್ಲಪ ಭಾಡಿಗಿ ಆದಿವಿ.
ಬ ಅದ ಯಾರ್ ಮನ್ಗ ಇದರ ಅಂತ ಕೇಳಿದ್ದನ.
ಕನ್ನಡ ಮಂದಿ ಮನೆಯರಲ್ಲಿ.
ಚಂದಾಗ ಏನಲ್ಲ.
ಕನ್ನಡ ಮಂದಿ ಮನಾಗ ಆದಿವಿ.
ಹ್ಮ.
ಹ್ಮ್. ಈ ನಿಮ್ ಊರಗ ಮೋರಂ ಹೆಂಗ್ ಆಗತದ
ಜೋರ ಹಂಗ ತಂಗ ನಾ ನಮ್ಮ್ರ ಮಾಡ್ಯ ಎಮ್ನೂರ್ಗೋಯ್ದೇವಿ ನಾವು ಕಾರಖಕ್ಕಂತ. ರಾತ್ರಿ ಟೈಮ್.
ಹೂ ಹೂ
ಕಾರ್ಯಕೊಂಡು ಹೋಗಿ ಬಿಟ್ಟಿದ್ವಿ ಹುಡುಗರು ಎಲ್ಲಾರ ನಾವು. ನಮ್ಮಿ ಅಲ್ಲಿ ನೋಡಕ್ ಹಬ್ಬ.
ಹೂ ಹೂ ಹೂ
ನೋಡಿ ನೋಡಿ ಬೇ ಬೇಜ್ಜ್ರ.
ಹೂ ಹೂ ಅದ್ಕೆ ಎಲ್ಲಿ ಹೋಗಿದ್ರೇನ
ಕಲ್ಲ ಹೋಗಿದ್ದ್ವಿ.
ಹೂ
ಇಲ್ಲ ಇರಂಗಿಲ್ಲ ವರ್ಷ ಬೇರೆ ಊರಿಗೆಗ ಹೋಗಿ ಬರ್ತಡೇ ವರ್ಷ ವರ್ಷ. ಈಗ ಇನ್ನೊಂದು ಮಾಡ್ತಾರ ಸಣ್ಣಮೋರಂ. ಇನ್ನೊಂದ್ ಮಾಡ್ತಾರಲ್ಲ ಇಲ್ಲೇ ಮಾಡ್ತವಿ ನಮ್ಮ್ ಮರ ಅವಾಗ ಇಲ್ಲೇ ಇರ್ತನ.
ಹೂ ಇವಾಗ ಆಯ್ತಲ್ಲ ಇಲ್ಲ ನಿಮ್ಮ ಮನೇನ ಇರ್ತಾರೆ ಎಲ್ಲಿ ಹೋಗಲ್ಲಲ್ಲ ಇವಾಗ.
ಎಲ್ಲಿಗಿಲ್ಲ.
ಹೂ ಆಮೇಲೆ ಜಾಬ್ ಚೆಕ್ ಮೇಲೆ ಬಿಟ್ಬಿಡ್ತೇನೆ ಈ ಆ್ಯಪ್
ಖಾಲಿ ಟೈಮ್ ಇದ್ದಾಗ ಯೂಸ್ ಮಾಡೋದು.
ಹ್ಮಹೂ
ಲೆವೆನ್ ಮಿನಿಟ್ ಆಯ್ತಲ್ಲ ಅವಳ.
ಹೂ ಕಟ್ಪ ಮಾಡಿಬಿಡು.
ಹಾ ಹಾ ಕಟ್ ಮಾಡಿ ಮಾಡಬಹುದು ಹಾ.